ಹ್ಮ್ಮ್. ನಲ್ಲಾ ನಾ ಕುಡ. ಹ್ಮ.
ಹಲೋ ಏನ್ ಮಾಡ್ತಿದ್ಯಾ. ಹ ನೀನ್ ಕೇಳಿಸತಿದಿ ಏನ್ ಮಾಡ್ತಿದಯಾ.
ಸುಮ್ಮನೆ ಇದೀನಿ ನೀನ್ೇನ್ ಮಾಡ್ತಿದ್ಯಾಾ.
ಇದನ್ ಸ್ವಲ್ಪ ಕೆಲ್ಸ ಇತ ಮಾಡ್ಕೊಂತಾ ಇದೆ ಏನು ಚಾ ಎಲ್ಲ ಕುೂತ.
ಹ್ಮ್ ಹ್ಮ. ಹ. ಹಲೋ. ಏನ ಇದ. ಹಾ ಮಾತಾಡ್ತಿದೀಯ ಹುಷಾರ್ಲ್. ವಾ.
ಇಲ್ಲ ಹೇಳೋ. ಹುಷಾರಾಗ ಇದೀನಪ್ಪಾ. ಹ ಏನ್ ಮಾಡ್ತಿದೀಯ ನೀನು.
ಹ್ಮ ಓಡಾಡ್ತಾ ಇದ್ದೀನಿ ಅಲ್ಲ ಈ ಕಡೆ ಏನ್ ಮಾಡುದು.
ತಿಂದಾ.
ಹ್ಮ್ ಆಯ್ತು ನೀವ ಆಾಯ್ತಾ
ಹ್ಮ್ ಆಯ್ತು.
ಏನ್ ಮಾಡ್ದ ಊಟ ಹ್ಮ್.
ಮಧ್ಯಾಹ್ನ ಚಿತ್ರಣ ತಿಂದೆ. ಉ
ಹಾವುದ. ಹಾ ನಿನ್ ಸ್ನೇಹಿತೆ ತಂದಿದ್ಲಾ. ಹಾ
ಹ ಹೌದು ಹ್ಮ್ ಮತ್ತೆ ಏನ್ ಮಾಡ್ತಿದೀಯ ನೀನು ಹಲೋ
ನ ನಾನು ಅನ್ನ ಸಾಂಬರ್ ತಿಂದೆ
ಹ್ಮ್ ಮತ್ತೆ
ಹ ನಂಗು ಕೆಲ್ಸ ಇತ್ತು. ಮತ್ತೆ ಸುಮ್ನೆ ಹಂಗೆ ಮತ್ತೆ ನಿನ್ ಕರೆ ಮಾಡಿದೆ ಅಲ್ವಾ ಅದಿಕ್ಕೆ ಕೆ ಮಾತಾಡ್ತಾ ಇದ್ದೆ.
ಹೌದಾ ನೀನು ಮನೆಯವರೆಲ್ಲಾ ಆರಾಮ ಇದ್ದಾರ.
ಎಲ್ಲಾರೂ ಚೆನ್ನಾಗಿದ್ದಾರೆ ನಿಮ್ಮ ಮನೇಲಿ ಚೆನ್ನಾಗಿದ್ದಾರಾ?
ಹ್ಮ್ ಚೆನ್ನಾಗಿದಾರ ಎಲ್ಲಾರು.
ಹ್ಮ್ ನಿಮ ತಮ್ಮ ಹಾ ಕರೆ ಮಾಡಿದ್ನಾ?
ಹ ಹ್ಮ್ ಅವನ್ ಎಕ್ಸಾಮ್ ನಡಿತೈತೆ ಇವಾಗ. ಹ್ಮ್
ಏನೋ ಬಿಡು. ಚೆನ್ನಾಗ್ ಬರ್ ಅದು ಒಳ್ಳೆ ಅಂಕಗಳು ಅಂದ್ರೆ ಸಾಕು.
ಹ್ಮ್ ಚೆನ್ನಾಗ್ ಬರಿತಿದ್ದಾನೆ ಅಂತ ಹೇಳ್ದ ನೀ ಏನ್ ಮಾಡ್ದಾನೋ ಗೊತ್ತಿಲ್ಲಾ.
ಹ್ಮ್
ನೇನು ಸಮಾಚಾರ.
ಹೇಳ್ಬೇಕು ನೀ ನೀ ಆರಾಮಿದೀರಲ್ಲ.
ಹ್ಮ್ ಆರಾಮ್ ಇದೀನ್ ನೋಡು. ನೀನು ನಿಮ್ಮ ನಿಮ್ಮ ಅಕ್ಕ ಮದ್ವೆ ಏನೋ ಅಂತಿದ್ರಲ್ಲ. ಇವಾಗಿಲ್ಲ ಮೊನ್ನೆನೇ ಹೋಗಿ ಬಂದಿದ್ದು ಅದೇ ನಮ್ಮೂರಲ್ಲಿ ಜಾತ್ರೆ ಇತ್ತು ಆಯ್ತಾ.
ಹ್ಮ್ ಹ್ಮ್
ಹೋಗ್ಬಿಟ್ಟ ಬಂದೆ.
ಚೆನ್ನಾಗ್ ಮಾಡ್ತಾರೆ ಅನ್ಸತ್ತಲ್ವಾ ನಿಮ್ ಮನೆ ನಿಮ್ ಕಡೆ ಜಾತ್ರೆ.
ಹೌದೌದ್ ಚೆನ್ನಾಗ್ ಮಾಡ್ತಾರೆ. ಯಾರ್ನ್ನು ಕರ್ದಿಲ್ಲ ನಾನು ಸದ್ಯಕ್ಕೆ.
ಸರಿಯೋದಲ್
ಏನ್ ಕರೀದ ತಕ್ಷಣ ಬಂದ್ಬಿಡ್ತೀರಲ್ಲ ಅದಕ್ಕೆ ಕರಿಬೇಕ.
ಒಂದ್ ಬಂದಿಲ್ಲ ಅಂತ ಹೇಳಿದ ತಕ್ಷಣ ಕರಿಯೋದೆೇ ಬಿಟ್ಬಿಡದ.
ಹ್ಮ್ಮ್. ಅಷ್ಟೇ ಒಂದು. ಒಂದ್ ಹಾಟ್ಸ್ಪಾಟ್ಗೆ ಫೋನ್ ಚೇಂಜ್ ಮಾಡಿದವ್ರು ನೀವು ಇವಾಗ ಒಂದ್ಸರಿ ಕರ್ದಿಲ್ಲ ಅಂತ ಬಂದ ಒಂದ್ಸರಿ ಕರ್ದೇ ಬಂದಿಲ್ಲ ಮತ್ತೆ ಏನ್ ಕರಿಯೋದು ಮತ್ತೇನ ಅಷ್ಟಲ್ಲ ಬರಲ್ಲಲ್.
ಓ ಹೋ ಹೋ ಒಳಗ ಹಂಿ ಇಟ್ಕೊಂಡಿದೀಯ ಅವೆಲ್ಲಾ. ನಮ್ಗೆ ಅವತ್ತ ಇಲ್ಲ ಬಿಡೋಲ್ ಅಂತ ಹೇಳ್ದೆ ತಾನೆ.
ಇಲ್ಲ ಅಲ್ಲಾ ನೀವೆಲ್ಲಾ ಅಷ್ಟೊಂದು ಷರತ್ತು ಅಷ್ಟೊಂದು ಇದು ಮಾಡೋ ನಮ್ಮ್ಮೇಲೆ ನಮ್ಗೆ ಇರುತ್ತಲ್.
ನನ್ ಯಾವತ್ತ ಮಾಡಲ್ಲಪ್ಪ.
ನನ್ಗ್ ಗೊತ್ತು ಬಿಡಪ್ಪಾ ನೀ ಏನ್ ಮಾಡ್ತೀಯ ಅಂತೇಳ್ಬಿಟ್ಟು ನನ್ ನಿನ್ ಬಗ್ಗೆ ನನ್ಗಂತೂ ಹೇಳಕ ಬರ್ಬೇಡ.
ಾನೋ ಬಿ. ನಡಿ ಏನೋ ಹೇಳ್ತೀರಾ ಕೇಳ್ಬೇಕಷ್ಟೆ
ಏನ್ ಹೇಳ್ತೀವಮ್ಮ ನಾವು ನಮ್ದ ಏನಐತೆ ಹಿಂಗಗೆ ಸುಮ್ನೆ ಕುೂತ್ಕೊಂಡಿದ್ನ ಹಗೆ ಕರೆ ಮಾಡ್ದ ಎಲ್ಲಾ ನಿಮ್ಮ ಗೆಳತಿಯರು ಎಲ್ಲಾ ಹೆಂಗಿದಿದ್ದಾರೆ ನಿಮ್ಮ ದೋಸ್ತಿಗಳು
ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಅವರು ಕೆಲ್ಸದಲ್ಲಿ ಇದ್ದಾರೆ ಅಷ್ಟೆ
ಹ್ಮ್ ಹ್ಮ್ ಇನ್ನೊಬ್ಬಳ ಖಾಲಿಿಯಗಿದಯ ಅನ್ಸ್ತಾ
ಿಯಾಗ ಅಂತಲ್ಲ ಇವಾಗ ಅವರು ಕೆಲ್ಸ ಏನೋ ಮಾಡ್ಕೊರ್ತ ಸಿರಲ್ಲಲ್ಲಾ ನಾನ್ ಹಾಲಿ ಇ ವ
ಹ್ಮ್ ಹ್ಮ್ ಮತ್ತೆ ಊರ್ಗೆ ಯಾವಾಗ ಹೋಗೋುದು
ಗೊತ್ತಿಲ್ಲ ಹೋಗ್ಬೇಕಕ್ ಅನ್ಸ್ತಿದೆ ಮತ್ತೆ ಮೊನ್ನೆನೆೇ ಹ ಬಂದಿದ್ದು ಅಂತ ಸುಮ್ನೆ ಅದೇ ಮೆ.
ಹ್ಮ್.
ಭಾವ ಕರೆ ಮಾಡಿದ್ರು.
ಹೌರಾ.
ಕದರುಡ್ತಾರಂತೆ ಹಬ್ಬ ಇನ್ನದವರುಜೆಲ್ಲಾ ಅಂದ್ರುನು ನಾವ್ ಹಬ್ಬ ಮಾಡಲ್ಲ.
ಹ್ಮ್. ಮತ್ತೆ.
ಇಲ್ಲಿ ಬಿ. ಭವ ನ ಇಟ್ಟು ಸು ಅನ್ಕೊತಾ ಇದ್ದಾರೆ ಇನ್ನೊಂದ ಎರಡು ತಿಂಗಳದಲ್ಲಿ ಬರುತ್ತೇನೋ ಬೆಳೆ.
ಹೌದಾ. ಮಾಡ್ಕೊಳ್ಳಿ ಮಾಡ್ಕೊೊಳ್ಳಿ ನಿ್ ಫುಲ್ ನಿಮ್ಮ್ ಅಕ್ಕನ ಕಲ್ಸೋದ್ರಲ್ಲಿ ಇದ್ಯಲ್ವಾ.
ಏ ನಂಗೆ ಎಷ್ಟ ಬೇಜಾರಾಗುತ್ತೋ ಕಲ್ಸದ್ರಲ್ಲಿ ಏನಿಲ್ಲ.
ಹ ಆಗುತ್ತ ಬಿಷ.
ಹ್ಮ. ಖುಷಿ ಇರುತ್ತೆ ಅಯ್ಯೋ ಎಲ್ಲಾ ರೆಡಿ ಮಾಡ ಬ ಬೇಕದ ಇರದ ನಟ್ಕಣದ ಆಗಲ್ಲ
ಹೌದೌದು ಇ ನಿಮ್ಮ ಅಕ್ಕ ಆದ್ಮೇಲೆ ನಿನ್ನ ಕಲ್ಸ ಬಿಡ್ತಾರಲ್ಲ
ಪಕ್ಕದಲ್ಲಿ ಮಲಗಿರ್ತೀರಾ...
ಹೌದೌದು, ಎಷ್ಟೋ ನೆನಪು ತಲ ಅವರ ಜೊತೆ
ಹಾ, ಸುಮ್ನೆ ನಾನ ಎಷ್ಟ ಷ್ಟ ಜಗ್ ಜಗಳ ಆಡಿರ್ತೀವಿ ನಾವು. ಹ ಅವೆಲ್ಲ ನೆನಸಗೊಂಡ್ರೆ ಆ ಇವಾಗ ಏನೇ ಆ ಆಗ್ಲಿ ಸುಖ ಆಗ್ಲಿ, ದುಃಖ ಆಗ್ಲಿ ಹೇಳ್ಕೊಂಡಿರ್ತೀವ ಮತ್ತೆ ಮುಂದೆ.
ಹ್ಮು,
ಫ್ರಿ ಇಲ್ಲ ನಿಲ್ಲಲ್ಲ ಅವ್ರು.
ಹೌದೌದು,
ತುಂಬಾ ನೆನಸ್ಕೊಂತಿನಿ ಅಷ್ಟೆ, ನೆನ್ಸ್ಕೊಂಡ್ ಅಳೋದೇ ಆಗತ್ತೆ ನಂದು.
ಏನ್ ಮಾಡಕ್ಕ ಆಗುತ್ತೆ ಬಿಡು ಎಲ್ಲ ಸರಿ ಹೋಗುತ್ತೆ.
ಅವ ವಸ್ತರೆ ಗೊತ್ತಗು
ಮತ್ತೆ ದೂರ ಆದ್ಮೇಲೆನೆ ಅವರ ಬೆಲೆ ಗೊತ್ತಗೋದು. ಗೊತ್ತಾಗೊ ಅತ್ರ ಇದ್ರೆ ಜಗಳಗಳು ಹಂಗ, ಹಂಗ ಮಾಡ್ಕೊಂಡಿರ್ತೀವಿ.
ಹೌದು.
ಏನು ಸಮಾಚಾರ,
ಏನ ನಡದ್ರಿ ಮತ್ತ
ಹ್ಮ್, ನೀವೇ ಹೇಳಬೇಕು. ಅದು ನಿಂದು ವಿದ್ಯಾಭ್ಯಾಸ ಎಲ್ಲಾ ಹೆಂಗ ನಡೀತಿದೆ.
ಹ
ಹಲೋ,
ನಡೀತಾ ಇದೆ ಕೆಲ್ಸಕ್ ಪರದಾಟ ಅಷ್ಟೇ,
ಎಲ್ಲರ್ದು ಅದೇ ಗೋಳು. ಕೆಲ್ಸ, ಕೆಲ್ಸ, ಕೆಲ್ಸ
ಅದೇ ಅದಕ್ಕೋಸ್ಕರನೇ ಬರ್ದದ ಅಷ್ಟೇ ಅದು ಒಂದ್ಸಲ, ಇದರ ಮೇಲೆ ಯಾರ ಅದ್ರಲ್ಲೂ ಅವರು ಇರ್ತಾರಲ್ವಾ.,
ಹ್ಮ್, ಹೌದು..
ನೋಡೋಣ ಏನ್ ಹಣೆ ಅಲ್ಲಿ ಬರ್ದಿರುತ್ತೆ ಅದ, ಅದೇ ಆಗಿರುತ್ತ ಅಷ್ಟೇ,
ಅಷ್ಟ ಚಗ
ಹ್ಮ್
ನೀನು ಸಮಾ ಸರ್ ನಿನ್ ತಮ್ಮ ಅದುೂ ಡಿಪ್ಲಮಾ ಮುಗಿತಾ
ಟೌನು ಇನ್ನೊಂದ ದಿನ ಬರುತ್ತೆ ಅಂತ ಹೇಳ್ತಿದ್ದಾನೆ ಅದ ಬಂದ್ರೆಗಿನ ಇಲ್ಲ ಎಲ್ಲಾದ್ರೂ ಸೇರ್ಸ್ಬೇಕು ಹತ್ರದಲ್ಲೇ
ಹ್ಮ್ ಹಂಗೆ ಮಾಡು
ಇನ್ನೆಲ್ಲ ಆಗ್ಲಿ ಬಿಡ ಚೆನ್ನಾಗ ಓದ್ನ್ನ ಚೆನ್ನಾಗ್ ಓದ್ಕೊ, ಸಾಕು
ಹೌದು ಎಲ್ಲಾರಗೂ ಅದೇ ಬೇಕಾಗಲಪ್ಪ ಚನ್ನಾಗಿಷ್ಟು ನಮನ ಓದಿಸಿರೋದಕ್ಕೆ
ಹ್ಮ್
ಬೇಕಾಗಿರೋದೇ ಅದೇ ಫಷ್ಟು
ಹೌದ ಹೌದು
ಎಲ್ಲಾದ್ರೂ ಒಂದು ಜಾಬ್ ಸಿಕ್ಬಿಟ್ರೆ ಇದು ಉದ್ಯೋಗ ಸಿಗ್ಬಿಟ್ರೆ ಇವಾಗ ಸದ್ಯಕ್ಕೆ
ಓ ಅದೇ ಚಿಂತೆ ಎಲ್ಲೋಂದ ಆಗುತ್ತೆ ಅಂತ ನಾವು ಒಂದ ಅಂಡ್ಕೋಡ್ ಇತೀವಿ ಅಂದ್ರೆ ಬೇಗ ಆದ್ರೆ ಚೆನ್ನಾಗಲ್ವಾ ಮನೆಯಲ್ಲಿ ಸ್ವಲ್ಪ ನಾವು ಸಹಾಯ ಅಂತ ಅಷ್ಟೆ
ಅದೇ ಅದೇ ನೀ ಏನಾಗುತ್ತೋ ನೋಡ್ಬಿಡಣ ಅಷ್ಟೇನ್ ಏನ್ ಮಾಡಕಾಗಲ್ಲ
ಮದ
ಮತ್ತೆ ಹೇಳ್ಬೇಕು ಮ್ಮ ನೀವವೆ ಹ್ಮ ಮನೆಲೆೆಲ್ಲ ಆರಾಮಿದಾರಲ್ವಾ
ಎಲ್ಲಾ ಆರಾಮಿದಾರೆ ನಿಮಮ್ಮ ಮನೆಲಿ
ನಾವೆಲ್ಲಾ ಆರಾಮಿದೀವಿ ಏನ್ ಬೆಳೆ ಏನಾದ್ರು ಹಾಕಿದೀರಾ
ಒಂದೊಂದ್ಸತಿ ಎಲ್ಲದ್ದು ನಾಲ್ಕ
ಏನು
ಎಲ್ಲಾ ಬಿಟ್ಬಿಟ್ಟು ಹಸು ತಗೊಂಡ್ ಹೋಗ್ಬಿಡ್ಬೇಕ ಎಲ್ಲಾನ ಮೇಯಸ್ಕೊಬಡಕ ಅನ್ಸತ್ತೆ
ಹಸುನ್ ಮೈಸ್ಕೊಂಡು ಮಾಡು
ಈಚನ್ಸ ನಮ್ಮಕ
ಅದೇನ್ ತಪ್ಪಲ್ಲ ಹಸುನ್ ಮೆಯ್ಸದ ಹಸುನ್ ಮೆಯ್ಯಿಸದೇನು ತಪ್ಪು ಅಲ್ಲ
ಅಂತೆ ನಮ ಬೆಳೆ ಏನು ಹ ಹತ್ತಿ ಹಾಕಿದಾರೇನು ನಮ್ಮ ಮೂಲದಲ್ಲಿ
ಹೌದಾ ಹ್ಮ ಸರಿ ಒಂದ್ ನಿಮಿಷ ಅಮ್ಮ ಕರೆ ಮಾಡ್ತಿದಿದ್ದಾರೆ ಮತ್ತೆ ನಿಂಗ ನಾನು ಸ್ವಲ್ಪ ಇದು ಅ ನಿಂಗೇನು ಹ್ಮ್ ಹ ಮತ್ತೆ ಫ್ರೀ ಮತ್ತೆ ಖಾಲಿ ಇರ್ತಿರಲ್ವ ಕರೆ ಮಾಡಕ್ಕೆ
ಹಾ ಹೌದು
ಹ್ಮ್ ಸರಿ ಸರಿ ಮತ್ತೆ ಮಾಡ್ತೀನಿ
ಹ್ಮ ಹ್ಮ್